ಏನ್ ಮಾಡ್ತಿದ್ಯಾ.
ಆಯಮ್ ಸ್ಲೀಪಿಂಗ್.
. ಹಾ ಮತ್ತೆ.
ಎಳ್ಬೇಕ ನೀವೆ.
ಏನ್ ನೀನೇ ಹೇಳ್ಬೇಕಪ್ಪಾ.
ನಾವೇನ್ ಹೇಳತ್ ನೀವ ಹೇಳ್ಬೇಕಂದ್ ನಿವ್ ದೊಡ್ಡೋರ್ ಇದ್ದೀರ.
ಟೋ ಲಿಡ್ಲಿ. ಏನ್ ಅಪ್ರೂಪ ಆಗ್ಬಿಟ್ಟಿದ್ಯಲ್ಲಾ.
ಅಪರೂಪ ಎಲ್ಲಿಗ್ ಹೇಳಿ ಅಪ್ರೂಪ.
ಅಂದೇ ಏನೊಂದ್ ಮೆಸೇಜ್ ಇಲ್ಲ.
ಮೆಸೇಜ್ ಮಾಡ್ಬೇಕಾಯ್ತಾ ನಿಮ್ಗೆ ಏನಂತ ಮೆಸೇಜ್ ಮಾಡ್ಬೇಕಾಯ್ತ ಹೇಳಿ
ಹಂಗಲ್ಲ ನಾರ್ಮಲ್ಾಗ ಮಾಡ್ತಿದೀವಲ್ಲ ಸ್ಟಾರ್ಟಿಂಗ್
ಶುರು ಶುರ್ನಲ್ ಹಂಗೇರಿ ಎಲ್ಲಾ.
ಅಂದ್ರೆ.
ಶುರು ಶುರು ಎಲ್ಲ ಹಂಗ ಇರುತ್ತೆ ಆಮೇಲೆ ಹೊಯ್ತಾ ಹೊಯ್ತಾ ಹಂಗಗೆ ಇರುತ್ತಾ.
ಹ್ಮ್.
ಇವೆಲ್ಲಾ ನಿಮ್ಗೆ ಚೆನ್ನಾಗ್ ಗೊತ್ತಿರುತ್ತೆ.
ನನ್ ಏನ್ ಗೊತ್ತಿಲ್ಲದ.
ಅದೇ ಸುಳ್ಳ ಆಳ್ ತಿರಂದ.
ಹ್ಮ್ ಹ್ಮ್.
ಹಾ ಏನ್ ಮಾಡ್ತಾ ಇದ್ದೀರಾ.
ಏನಿಲ್ಲ ಇವಾಗ ಊಟ ಆಯ್ತು.
ಹಾ.
ಸೊ ಹಾಗೆ ಪಾತ್ ತೊಳಿಬೇಕು ಅಂತ ಪಾತ್ ತೊಳತಾ ಇದ್ದೆ.
ಪತ್ರಿಕ ಇದ್ರೆ ತೊರಳಿತಾಾಯತಾರಾ.
ಹ್ಮ ಹಾ.
ಪಾತ್ರೆ ತಳೋದು ತಿನ್ನೋದು ಮಲಗೋದು ಇಷ್ಟ ಅವಾ ಬೇರೆ ಏನಾದರು ಮಾಡ್ತಾರ ಹ್ಮ್ ಹ್ಮ್ ಹ್ಮ್! ನಾವ ಹಂಗೆ ಓತ ಆಡಿತಾ ಇದ್ದಿ
ಹ್ಮ್ ಹ್ಮ. ಮತ್ತೆ ನೀವೇನ್ ವಜ. ಚೆ ನಾನ್ವೆೆಜ್
ಏನ್ ಹೇಳಿ.
ನೀವು ವೆಜ್ಜನ ಅಲ್ಲಾ ಹ ತಿನ್ನದು, ವೆಜ್ ತಿಂತೀರಾ ನನ್ ವೆಜ್ ತಿಂತೀರಾ?
ಅಲ್ಲ ನಾನ್ ತಿನ್ನೋದು ನಾನ್ ವೆಜ್ಜು ತಿಂತೀನಿ ವೆಜ್ಜು ತಿಂತೀನ ಯಾಕೆ?
ಇಲ್ಲ ಕೇಳದೆ ಹಂಗೆ ಕೇಳ್ಬೇಕಿತ್ತು.
ಹ್ಮ್ ಓಕೆ ಏನಾದ್ರು ಬೇಕಿದ್ರ ಅನ್ೋಳ್ ತನ್ಕೊಳಣ.
ಹ್ಮ್ ನನ್ ನಾನ್ವೆೆಜ್
ನೀವು ನಿಮಗೂ ನಾಲ್ವೇ ಜ ತಂದ ಕೊಡ್ತೀನಿ ಹೇಳಿ
ಇಲ್ಲ ರೀ ನಾನು ವಯಸ್ ತಿಂತೀನಿ
ನಲೋ್ಿಂದಲ್ವಾ
ಇಲ್ಲ‌ ನಂಗ ಅದೆಲ್ಲ ಎನ್ ತಿನ್ನ ತಿನ್ಬೇಕು ಅಂತ ಇನ್ನುವಂತಕ ಅನ್ಸಿಲ್ಲ.
ಓ ಹೋ ಹ್ಮ
ಹ್ಮ್್ಮ
ಅದಕ್ಕೋಸ್ಕರ ತಿಂದಿಲ್ಲ
ಹ್ಮ್ ನೀವ ಎಷ್ಟ ಜನ ಇರೋದು ಮನೇೆಯಲ್ಲಿ?
ನಮ್ಮ ಮನೇಲಿ ಅಪ್ಪ, ಅಮ್ಮ ಅಕ್ಕ ನಾನು, ನಾಲ್ಕ ಜನಾ,
ನಾಲ್ಕ ಜನಾ, ಅಕ್ಕಂದೇನ್ ಮದ್ವೆ ಆಗಿದ್ಯಾಾ?
ಇಲ್ಲರಿೀ ಮದ್ವೆ ಮಾಡ್ಬೇಕಕನ್ನ ಗಂಡು ಹುಡುಕ್ತಾ ಇತಿೀವಿ.
ಹಾ ನಾವು ಎಷ್ಟು ಆದ ಜನ ಇರ್ತೀವಿ‌
ಆರ್ ಜನಾ? ಹ್ಮ ಹಾ ಇಲ್ಲ ಸೌಖ್ಯ ನಕ್ಷ? ‌‍ಕ್ಷೆಮನಾ
ಹಾ ಎಲ್ಲಾ ನೀವು
ನಾವಕ್ ಸೇಮ ನಮ್ಮ ನಿಮ್ಮವರು ಇವರು ನಿಮ್ ತಮ್ಮಾಜಿಯವರು ಇದ್ರಲ್ಲಿ ಏನ್ ಮಾಡ್ತವ್ರೆ.
ಏನಿಲ್ಲ ಅವನು ಇವಾಗ ಹೊಲ ಮನೆ ಮಾಡ್ಕೊತಾ ಇದ್ದಾನೆ. ಕೆಲ್ಸ
ಹ್ಮ ಹ್ಮ್ ಹ್ಮ್
ಹಾ
ಹ್ಮ ಕೆಲ್ಸ ಏನು ಕೆಲ್ಸ ಕಬ್ಬು, ಪಪ್ಪು ಬೇಲಿತೀರಾ
ಹಾ ಕಪ್ಪಳತೀವಿ ಅವನೇ ಇವಾಗೆಲ್ಲಾ ಮಾಡ್ಕೊತಾ ಇದ್ದಾನೆ
ಲ್ಲ ಕೆಲಸ ನಾ ಹುಡುಗಂಗೆ ಬಿಟ್ಟಿದ್ರ ಪಾಪಾ ಸಣ್ಣ ಹುಡುಗಗೆ
ಹ್ಮ್ ನೋಡ್ಕೊಳೋದ ಯಾವ್ದಿಲ್ಲ ಅಲ್ಲ ಸದ್ಯಕ್ಕೆ
ಹಾ ಹಾ ನೀವೇಏನಾದ್ರು ಮದ್ವೆ ಆಗಿದ್ರೆ ನಿಮ್ ಯಜಮಾನ್ರು ನೋಡ್ಕೊಳರು ಸ್ವಲ್ಪ ನೀವ ಇನ್ನು ಮದ್ವನೇ ಆಗಂಗಿಲ್ಲ ರೀಸೆಂಟ್ ನಿಂತೇನಾ
ಹಾ
ಹಾ
ಅದಕ್ಕೆ ನೋಡ್ತಾ ಇದ್ದಾರೆ
ಹಾ
ಆಯ್ತು ಇನ್ ನೆಕ್ಸ್ಟ್ ನಾನೇನ್ ಇಬ್ಬರ ಅಕ್ಕನಂತು ಮಾಡಿಕೊಟ್ಟಿದ್ದೀವಿ
ಹಾ
ಹ್ಮ್ ಮತ್ತೆ ಏನ್ ನಿಮ್ದು ನಾರ್ತ್ ಕರ್ನಾಟಕ ಸೈಡ್ ಪಸಾಲೋ
ನಾರ್ತ್ ಕರ್ನಾಟಕ ಸೈಡ್ಲ್ಲಿ ನಂದು ಐನಾಪುರ್ ಪೇಡಾ ಪಸೆಲ್ಲ
ಇದ ಅದ್ ನ ನಾರ್ತ್ ಸರ್ ನೀವು ಸೌತ್ ಕರ್ನಾಟಕ ಅಲ್ಲ
ಹ್ಮ ನೀವ ಯಾವ್ದ ಕೇಳಿದ್ರಿ
ನಾ ಸೌತ್ ಕರ್ನಾಟಕಕ್ಕೆ ಇದೆ
ಯ್ ಸುಳ್ಳು ಹೇಳ್ತರ ನಾರ್ ತ ಅಂದಬಿಟ್ಟು
ಸ್ಪೆಷಲ ಯಾವ ಕ್ಷೇತ್ರ ಎಲ್ಲ ಚೆನ್ನಾಗ ಯಾವ್ದದ ಅಂತ ಹೇಳಿ
ನಾವು ಇಲ್ಲಿ ಎಲ್ಲ ಕಷ ಸ ಸೂಪರ್ ಕಂಡ್ರಿ ಮನುಷ್ಯ ಸೂಪರ್ ಇಲ್ಲಿ
ಹಾ್
ಮುಂದಿನೇ ಬೆಣ್ಣೆ ಇದ್ದಂಗ ಇರ್ತಾರೆ
ಹ್ಮ್ ರೀಸೆಂಟಗ ಯಾವ್ದ ಟ್ರಿಪಿಗೆ ಹೋಗಿಲ್ವಾ
ಮುಂದಿನೇ ಇಲ್ಲಿ ಬೆಣ್ಣೆ ಅಂತ ಮನ್ಸಿಡ್ಕೊಂಡಿರ್ತಾರೆ
ಹಾ ಹಾ ಅದ ಇಲ್ಲ ನೀವು ಹಾ ಹೇಗಿದೆ ಹೇಳಿ ನೋಡದಾನ ನಿ ಟ್ರಿಪ್ ಬಗ್ಗೆ
ಸೂಪರ್ ಆಗ ಕೇದಾರ್ನಾತು ನೀವ್ ಬರ್ತೀರಾ ಹೇಳಿ ಕರ್ಕೊಂಡವನ್ನು ಹೇಳದ ಏನಿರುತ್ತೆ ಕೆ ಅನುಭವ ಮಾಡ್ಬೇಕಕ್ ನೀವು
ಅದೇನು ನೀ ಫಸ್ಟ್ ಹೇಳಿ ಹೇಗ್ ಹೇಗಿದೆ ಅನ್ನ ಅದನ್ ಅದನ್ನ ನೋಡಿ ನೆಕ್ಸ್ಟ್ ಬರ್ತೀನಿ
ಏ ಇಲ್ಲಿಂದ ಟ್ರೈನ್ಗೆ ಹೋದ ಅಲ್ಲಿ ಇಲ ಕೊಂಡು ಅಲ್ಲಿಂದ ಅಲ್ಲಿಂದ ಇಟ್ಕೊಂಡು ಅಲ್ಲಿಂದ ಟ್ರಿಪ್ ಮಾಡ್ದವ
ಹ ಏನ ರೀಸೆಂಟ್ ಆಗ ನೀವ್ ಏನ ಪಾಂಡಿಚರಿಗರೆಲ್ಲಾ ಹೋಗಿದ್ರಂತೆ.
ಪಂಡಿಚರಿ.
ಹ್ಮ ಮೋಸ್ಟ್ ರೀಸೆಂಟ್ ಟಿಪ್ ಅಂತ ಅದೇ ಅಂತ ಅಂದ ನಾನು ಹಂಗೆ ಕೇಳ್ಪಟ್ಟೆ ನಿಮ್ ನಿಮ್ ಫ್ರೆಂಡ್ಸ್ ಬಗ್ಗೆ
ಏನ್ ನಮ್ ಫ್ರೆಂಡ್ಸ್ ಎಲ್ಲ ಸುಳ್ಳು ಹೇಳ್ತಾರೆ ಅವ್ರ ನ ಕೇಳ್ಬಡ್ಬಿಡಿ
ಈ ಇಲ್ಲ ರೀ ತಿರುಮಲ ಈ ಅಲ್ಲ
ತಿರುಮಲ ತಿರುಮಲ ಟೆಂಪಲ್ಗ ಹೋದ್ ವರ್ಷ ಹೋಗಿದೆ ನಾವು!
ಹ್ಮ ಹಾ ಎಲ್ಲ ಅಂದ್ರಪ್ಪಾ ಹಿಂಗೆ ನಿವೆ ಎಲ್ಲ ತಿ ಚೆನ್ನಾಗಿ್ ಮಾಡ್ತಂತೆ ಪ್ಲಾನ್ ಸ ನಮಗೂ ಹೇಳಿ ನ್ ಪ್ಲಾನ್ ಎಕ್ಸಿಟ್. ಬಿಟ್ ಹ ಹೆಂಗ ಮಾಡ್ತೀಾ ಏನ್ ಪ್ಲಾನ್ ಹಗ್ತೀರಾ.
ಏನು ಎಕ್ಸಿಕ್ಯೂಟ್ ಮಾಡಲ್ಲ. ಸುಮ್ ನೀವು ನಮ್ಗ್ ಜಾಯನ್ ಆಗಿ ಎಲ್ಲ ಮಾಡ್ತೀವಿ.
ಹ್ಮ ಅದೇ ಈ ನೆಕ್ಸ್ಟ್ ಪ್ಲಾನ್ ಯಾವಾಗ? ಮಾಡಿದೀರಾ ಪ್ಲಾನ್ ಮಾಡಿದೀರಾ?
ನಾವವು ನೆಕ್ಸ್ಟ್ ನೇಪಾಳ ಹಾಕಿದ್ದೀವಿ ಬಂದ್ಬಿಡಿ.
ಅದೇ ಯಾವಾಗಂತ ಹೇಳಬ ಬೋದಾ
ಯಾವಾಗ ಬರ್ತೀವಿ ಇನ್ನೊಂದ ಎರಡ್ ಮೂರ್ ತಿಂ್ಳ ಮಾನ್ಸೂನ್ ಸ್ಟಾರ್ಟ್ ಆಗ್ಲಿಂತ ಐತಿ! ಈಗ ಬೇಸಿಗೆ ಎಲ್ಲ ಇವಾಗ ಹೋದ್ರೆ ಬಾರಿ ಕಷ್ಟ ಆಗುತ್ತೆ ಅಂತ.
ಹಾ ಎಷ್ಟ್ ಬರ್ಬೋದು ಅದ್ರ ಬಚ್ಚ ಎಲ್ಲದುೂ.
ಒಂದ್ ಇಪ್ಪತ್ ಇಪ್ಪತ್ತು ಸಾವಿರ ಹೋಗೋದು. ಅಡ್ಕಳಿ ನಿಮ ನಿಮಗೆ ಎಲ್ಲಏ ಟಿ ರ ಬಿಡ್ರೆ ನಡೀತದೆ.
ಹಂಗೇನಲ್ಲ ಅದ ಎಲ್ಲಾ ನೋಡ್ಕೊಂಡ್ ಹೋಗ್ಬೇಕು ಅ ಕಲ ಎಷ್ಟು ಖರ್ಚು ಎಷ್ಟು ಏನು ಆ ಸಂಬಳದೇನೋ ಅ ಸೆಕೆಂಡ್ದಿ ಅನ್ನ ನೋಡ್ಕೊಂಡ ಹೋಗ್ಬೇಕು ಅಂದ್ರೆ ಈ ಟೈಮು ಎಲ್ಲಾ ಫ್ರೀ ಹಲ್ತ್ ಅವಾಗಂತ ಹೇಳಿ.
ಅದು ಕೇಳೇಳಿಂದಲೋ
ಆ ನೀವ್ ಹೋಗುವಾಗ ಒಂದ್ಸತಿ ಹೇಳಿರಿ ನೋಡ ನಾ ಫ್ರೀ ಇದ್ರೆ ಬರ್ತೀನಿ
ಅದೇ ನೀವ್ ಯಾವಾಗ್ಲೂ ಫ್ರೀನ ಇರಲ್ಲ ನೀವ್ ಯಾವದೋ ಒ ಕಾರಣ ಹೇಳ್ಬಿಟ್ಟು ಬಿಟ್ಬ ಬಿಿಡ್ತೀರಾ ಆಮೇಲೆ ನಮ್ಮ ಮೂಡ್ ಹಾಳ್ ಮಾಡ್ತಾರ ನಿಮ್ ಮೂಡು ಆಳ ಮರ್ಕತ್ರ
ಅ ನಿನ್ ಆಸ್ಟ್ ಟೈಮ್ ಕರ್ದೇ ಇಲ್ಲಪ್ಪಾ
ಸುಳ್ಳು ಯಾಕ್ರಿ ಹೇಳ್ತೀರಾ ನೀವ್ ಬರ್ಲಿಲ್ಲ ಅಂದ್ರೆ ನೋಡ್ ಚೆನ್ನಾಗಿ ಇರಲ್ಲಾ ಅಂತ ಎಲ್ಲ ಹೇಳ್ತೀನಿ
ಆದದಾ ಆ ಆ ಟ್ರಿಪ್ಪಾ ಇಲ್ಲ ಆ ಟ್ರಿಪ್ಗೆ ನಂದ ಸ್ವಲ್ಪ ಕೆಲ್ಸ ಇತ್ತು
ಬರೀ ಇದೇ ಹೇಳ್ತರಾ ಕೆಲ್ಸ ಆಯ್ತು ಕಾರ್ಯ ಆಯತು ಅಂತ ಹೇಳ್ತರಾ
ಹ್ಮ್ ಹಂಗೇರಿ ಒನ್
ಮೊದ್ಲೆ ಒಂದ್ ಇಸ್ಟ ಕಾರ್ ಮಾಡ್ಕೊಂಡ್ದಾಗ್ಲು ಕರ್ದಿದ್ಲ್ಲು ಅವವಾಗ್ಲುೂ ಬಂದಿರ್ಲಿಲ್ಲ ಅವವಾಗ್ಲುೂ ಕತೆ ಹೇಳಿದ್ರಿ
ಅವಾಗ ನಂಗ್ ನೀವ್ ಅಷ್ಟೊಂದು ಪರಿಚಯ
ಇವ ಇವಾಗ್ಲಾರ ಬರ್ರಿ ಅಂದ್ರೆ ಇವಾಗ್ಲೂ ಬರ್ಲಿಲ್ಲ ನಿಮಗ ನಿನ್ ಫ್ರ ನಿಮ ನಿನ್ ಫ್ರೆಂಡ್ ಮಾತ್ರ ಪ್ರೀತಿಯಿಂದ ಕಾರದ್ರೆ ಮಾತ್ರ ಬರೋದೇನ ನೀವು
ಹಂಗೇನಿಲ್ಲ ನೀವು ಎಲ್ಲರೂ ಹಂಗೇನಿಲ್ಲ ಅದ ನೀವು ಎಲ್ಲಾನೂ ಫ್ರೆಂಡ್ಸೆ
ಏನ ಫ್ರೆಂಡ್ಸ್ ಏನೋ ಫ್ರೆಂಡ್ಸ್ ಆದ್ರು ತಂಗಿ ಆದಾಗ ಹಕ ಲಾನು
ಏನು
ನಿಮ್ ತಂಗೆ ಆದಂಗ ಆಗಲ್ವಲ
ಇನ ಇಲ್ಲ ರೀ ಎಲ್ಲರೂ ಈಕ್ವಲ್ ಇಂಪಾರ್ಟೆಂಟ ಅವತ್ತ ಏನೋ ನಾನೊಂದ್ ಸ್ವಲ್ಪ ಕಾಲೇಜ್ ಕೆಲ್ಸ ಬಂತು ಅಂತ ನನ್ ಹೋದೆ ಅದೇ ನೋಡೋಣ ನೆಕ್ಸ್ಟ್ ಹೋಗೋದ್ರ ಹೇಳಿ ಬರ್ತೀನಿ
ಟಮ್ ಇದೆೇತತಿರಿ ಅಲ್ಲ ಸ್ವಲ್ಪ ಕೆಲ್ಸ ಇಲ್ಲಂದ ಸ್ವಲ್ಪ ಕೆಲ್ಸ ತರ ನಾವು ಒಂದ ಸುಮ್ನ ಆಾಗುತ್ತೆ
ನೀವ್ನ್ ಪಲ್ ಅಂತಿದ್ರ ಅದೊಂದ್ ಸ್ವಲ್ಪ ಕಷ್ಟ ನನ್
ಹ ನಡಾಲ ಇಲ್ಲೇ ಹೇಳದ್ರೆ ಅ ಆಗವ
ಮಂತಲೆ ಹೋಗ್ಬೇಕು ಅನ್ನೋದಿದೆ ಹಾ ಮಂತ್ರಾಲಯ ರಾಘವೇಂದ್ರ ಸ್ವಾಮೀಜಿ ಅಲ್ಲಿ ಪ್ಲಾನ್ ಮಾಡಿ ಮಾಡ್ಬೇಕು ಅಂತ ಮಾಡಿದೀನಿ
ಹೋಗಿ ಹೋಗಿ ಹೋಗು ಬೊನ್ನೆ
ಸೊ ಅದಕ್ಕೆ ನೀವೆಲ್ಲಾ ರೆಡಿ ಇದ್ರೆ ಅಂತ
ನಾವೆಲ್ಲಾ ರೆಡಿ ಇಲ್ಲ ಬಿಡಿ ಈಗ ನೀವು್ ಕರ್ದಿರೋ ನಾವ್ ಕರ್ದಿರ ಕೂಡ ನೀ ಬಂದಿಲ್ಲ ಅಲ್ವಾ ನೀವ್ ಕರ್ದ ನಾವವು ಬರಲ್ಲ
ಹಂಗಲ್ಲರಿ ಅವತ್ ನಂದೇನೋ ಕೆಲ್ಸ ಇತ್ತು ಅಂದ
ನಮ್ಗೂ ಕೆಲ್ಸ ಇರ್ತಾವನ್ನ ಬಿಡಿ ಇವ್ರೆ
ನಿಮ್ದಲ್ಲ ಮುಗಿಸಸ್ಕೊಂಡೆ ಹೋಗೋಲ್ಲ ನೀವು ಯಾವ
ಯಾವ ಫ್ರೀನ ಲ್ಲ ಇನ್ನು ಮೂರು ವರ್ಷ ಫ್ರೀ ಇರಲ್ಲ ನಿಮ್ಮ ಮದುವೆ ಆದ್ರ
್ಮ ಆಯ್ತ್ು ಬಿಡಿ ಹಂಗೆ ಫ್ಯಾಮಿಲಿ ಟ್ರಿಪ್ ಹೋಗ್ಬೇಣ
ಹ ನಿಮ್ ಫ್ಯಾಮಿಲಿ ಜೊತೆ ಕರ್ಕೊಂಡ
ಹ ಹಾ ಆದ್ದನೆೆ ನೀನು
ನೋಡಮ್ಮ ಏನೇನ ಅಲ್ಲಕ್ಕ ಕ ಫಾಮಿಲಿ ಟ್ರಿಪ್ ಗಲ್ಲ
ಸರಿ ಹ್ಮ್
ಹಾ
ಅದೇ ಫ್ಯಾಮಿಲಿ ಅಕ್ಕ ನೀವು ಕಜಿನ್ಸ್ ಎಲ್ಲರನ್ನ
ಹಾ ಎಲ್ಲಾ ಹೋಗ್ತಾ ಇರ್ತಿವಿ
ಹ್ಮ ಹ್ಮ್ ಮತ್ತೇನ್ ಸಮಾಚಾರ
ಏನ್ ಉತ್ತರಿಂದ
ನೋಡಿ ಎಲ್ಲಾರೂ ಹೋಗೋದ ಇದೆ ಕರೀರಿ ನಾನು ಬರ್ತೀನಿ
ಸ ಸುಮ್ ಸುಮ್ನೆ ಕರಲ್ಲ ಬರಂಗಿದ್ರೆ ಮಾತ್ರ ಕರಿತೇವ್ರೀ ಇಲ್ಲ ಅಂದ್ರೆ ಕರೆಯದು
ಫಿಕ್ಸ್ ಬರ್ತೀನಿ
ನೇಪಾಳ ಹೋಗ್ತೀವ ನಾವು ಭೂತಾನ್ ಹೋಗ್ತವೋ ಗೊತ್ತಿಲ್ಲ ನಮ್ಗೆ ಇ ಕದಾರ್ನಾಥ್ ಹೋಗತಿವ ಬುತ್್ರಿನಾಥ್ ಹೋಗ್ತೀವ
ಹಾ
ಅಷ್ಟೇ
ಆಯ್ತು ಸುಮ್ನೆ ಬರ್ತೀರಿ ಆಯ್ತು ಪಾಸ್ಟು ಕರೀರಿ
ನೋಡಿ ಮತ್ತೆ ಕರಿ ಕರಿಲ ಅ ಬರ್ರಿ ಹಓ
ನೀವ್ ಹ ಅಂದ್ರೆ ನಾನ್ ಇಲ್ಲಿ ಇಸ್ತೀನೋ ಊರಲ್ಲಿ ಇರ್ತೀನೋ ಏನೋ ಬೇಕಲ್ಲ ಅದಕ್ಕೆ ಕರೀಿರಿ ಅಂತ ತಂದೆ
ಹ್ಮ ಹ್ಮ್ ಹ್ಮ್
ಹ್ಮ್
ಕರರ ತಗಳಿ ಈ ಸತಿ ಕರದ್ರ ಕಿಮ್ಮತ್ ಕೊಡ್ದಲ್ಲ ಬರ್ದಂಗಿದ್ರೆ
ಬರ್ ಬರ್ತೀನಿ ಬರ್ತೀನಿ
ನೋಡ್ತೀವಿ ನೋಡ್ತೀವಿ ಎಲ್ಲಿ ನೋಗ ಇರ್ವಿ ಇಡ್ಲ್ಲಾ ಇರ್ತೀವಲ್ಲಾ
ಮತ್ತೆ ನಿಮ್ದ ಬ್ಲಡ್ ಬ್ಲಡ್ ಗ್ರೂಪ್ ಯಾವ್ದು
ಎಡ್ ಈಸದ ಇನ್ನೇ ್ರಿ ಮಾಡಲ್ಲಾರ ಇನ್ನ ಸಾಕು ಇಲ್ಲಿಗೆ ಮುಗಿಸ್ಬಿಡ್ತಿದನಾ
ಹಂಗೇನಿಲ್ಲ ರೀ
ಏಯ್ ಸುಮ್ನಿರ್ರಿ ಏನ್ ಟ್ರಿಪ್ ಇ ಆಯ್ತು ಬರೀ ಜೀವನ ನಮ್ದು ಇಲ್ಲಿ ಮುಗ್ದೋಯ್ತು ಏನ್ ಲಾಸ್ಟ್ ಟೈಮ್ ಹೋಗಿದೀವಲ್ಲ ಅದೇ ಲಾಸ್ಟ್
ಹ ನೋಡಣ ನೆಕ್ಸ್ಟ್ ಟೈಮ್ ಮತ್ತೆ ಪ್ಲಾನ್ ಮಾಡಣ ಎಕ್ಸಿಕ್ಯೂಟ್ ಮಾಡೋಣ ನೀಟಗ ಇಲ್ಲ ನೀಟಾಗಿ ಮಾಡ ಡಿ ಹೋಗಿ ಆರಾಮ್ಸೆ ಆರಾಮ್ಸೆ ಬಂದ
ನೀಟಾಗಿ ಹೋಗಿ ಆರಾಮ್ಸೆ ಆರಾಮ್ಸೆ ವಾಗಾಲನ್ನ
ಆಗತ್ತೆ ಆಗತ್ತೆ ಹಂಗೇನಿಲ್ಲ
ಹ್ಮ ಹಾ
ಹಯ್ ಬಾನ ಇಲ್ಲ ನಿಯರ್ ಬಾಯ್ ಇಲ್ಲೇ ಹೋಗೋಣ
ಹ್ಮ್ ನಾ ಬರಲ್ಲ ನೀವ್ ಹೋಗು ಬನ್ನಿ
ಇದನ್ನೇ ಹೇಳಿ ಬರ
ಹಾ
ಹಾ ಆಯ್ತು ಇವಾಗ ಏನ್ ಮಲ್ಕೊಂತೀರಾ
ಹಾ
ಹ್ಮ್ ಸರಿ
ಸರಿ ಬಾಯ್